ದ್ಯಾ
ಹ್ಮ್ ಕೇಳ್ಸ್ತತ್ ನೋಡಪ್ಪ ಇವಾಗ ಅದು ಕಟ್ಟ ಆಯ್ತದು.
ಯಾಕ ಮತ್ತೆ ಯಾಕ ಕಟ್ ಮಾಡ್ತರಿ ನೀವು.
ಹೇ ಇಲ್ ಪ
ಮತ್ತೆ ಹೆಂಗ ಆಯ್ತದೆ ನೋಡು.
ನೀವುನ್ ನೀವು ನೆಡ್ರ್ ಬರಲ್ ಹೋಬೇಕಪ್
ಹ ಏ ನೆಟ್ವರ್ಕ್ಪ ಹೊರಗಡೆ ನಿಂತ್ರು ಮನೆಳ್ ದಂಕರ್ ಬಟ್ಟ ಮನಿಲದ್ದಿನ ಎ್ದ ದಿನ ಇದು ಹೊಸಾದ ಇದು. ಅಹ್
ನೀ ಹಂಗ ಪ್ಲೇಸ್ ಚೇಂಜ್ ಚೇಂಜ್ ಮಾಡ್ತಿದ್ರ ನೀವು ಜಾಗ ಚೇಂಜ್ ಮಾಡ್ತಿದ್ರ ನೀವು,
ಹ್ಮ್ ಹ್ಮ ಹಲೋ ನ್ ಕಟ್ಟಾಗುದ ಅದಲ್ಲಿ ಆಡವಲ್ಲ.